ಹಲೋ
ಅಲೋ ಆರಾಮಣ
ಹಾ ಆರಾಮ್ ನೋಡಪ್ಪ ನೀನ್ ಆರಾಮ
ಹ್ಞೂ ನಾನ್ ಆರಾಮ್ ನೋಡೋಣ
ಹಾ
ಯಾವ್ ಮಾಡಕ್ಕ್ತಣ
ಏನಿಲ್ಲಾ ನಾನು ಇಲ್ಲಿ ಸ್ವಲ್ಪ ಕೆಲ್ಸ ಮೇಲೆ ಬಂದಿದ್ದೆ ಈ ಕಡೆ ಸ್ವಲ್ಪ
ಹಾ ಹಾ ಹಾ ಹಾ
ಹ್ಮ
ಹೌದಣ್ಣ ಹೆಂಗ ಮಳಿಗ ಹೆಂಗ್ ನಡ್ದಣ್ಣ ಆ ಕಡೆ
ಹ ಮಳೆ ಈ ಕಡೆ ಏನ್ ನಡದಪ್ಪ ಸಣ್ಣ ಮಳೆ ಬೆಳಿಗ್ಗೆಯಲ್ಲಿದಾನೇ ಬರಕುಂತಾದ ಮಳಿ ಹ ಏನಾದ್ರೂ ಬಿಡ್ಲದ ಮಳಿ
ಹೌದಾ ಈ ಕಡೆನ್ ಜಗ್ಗೆ ಬರಕತ್ತಾದ ನಮ್ ಕಡೆ
ಮಧ್ಯಾಹ್ನದಾಗ ನೋಡ್ತೇವ ಆನ ಮನೆ ಬಿಸಿಲು ಆನ ಮನೆ ಕುದಿ ಇವಾಗ ರಾತ್ರಿ ಎಲ್ಲ ಮಳೆ
ಹಾ ಹಾ ಹಾ
ಹ್ಮ ರಾತ್ರಿ ಒಂದು ಹನ್ನೆರಡು ಗಂಟೆಗೆಷ್ಟ ಸ್ಟಾರ್ಟ್ ಆಗಿದ್ ಮಳಿ ಇನ್ನ್ರೆ ಮಳಿ ಬುಡ್ಲ ಸಣ್ಣ ಹೊಂಟದ್ ಮಳಿ
ಹ್ಮ್ ನಮಲ್ಲಿ ರಾತ್ರಿ ಏನು ಇದ್ದಲಣ ಈಗ ಬೆಳಗ ಮುಂಜಲ ಆರ್ ಗಂಟೆ ನಿನ್ನೆ ಇಂದ ಸ್ಟಾರ್ಟ್ ಆಗಿದೆ ಇನಾದ್ರೂ ಕಮ್ಮಿ ಆಗಲ್ಲ ಆಗದ ಅಮನ ಹ್ಮ ಹೂಣನ್ನೇತ್ತು ಏನ್ ಕೆಲಸಕ್ಕೆ ಹೋಗಿದ್ದು ಅಣ್ಣ
ಹಾ ನಮ್ದು ಇದು ನಮ್ದ ಕಾಂಟ್ರಾಕ್ಟರ್ ಬೇಸ್ ಮೇ ಕೆಲ್ಸ ಮಾಡಿಸಸ ನಾನು ಸ್ಟೈಲಿಶ್ ಕೆಲ್ಸ ಮಾಡಸ್ತನಿ
ಹ ಹಹ
ಹ್ಮ್ ಮನೆಗೆ ಬಿಲ್ಡಿಂಗ್ ಅವು ಸ್ಟೈಲ್ ಆಗ್ತಲ್ಲ
ಹಾಹಾ
ಹ್ಮ ಹಂಗೆ ಒಂದ್ ಇಲ್ಲಿ ಒಂದು ಕಾಲೇಜ್ ಸಿಕ್ಕದ ಪ್ರೈವೇಟ್ ಕಾಲೇಜ್
ಹಾ
ಆ ಕಾಲೇಜ್ರ ಸ್ಟಲಿಶ್ ಆಾಕ ಕೊಡ್ಬೇಕಂತ ಅಂದ್ರ
ಹಾ ಹಾ ಹಾ
ಅದಕ್ಕೆ ಹಾಕಿ ಕೂಡ ಕೆಲಸ ನಡೆದ ಇವಾಗ ಮಳೆ ಬೇರೆ ಈ ಕಡೆ ಹತ್ಯದಲ್ಲಿ ಇವಾಗ ಸಣ್ಣ ಯಾವ ಲೇಬರ್ ಬರ್ಲ್ಲ ಏನ್ ಬರ್ಲ ಅಲ್ಲ ಕೆಲಸಗಳ ನಿಂತದೆವಾಗ ಹ್ಮ್ ನೋಡಮ್ ಇನ್ನೊಂದ್ ಹತ್ತು ಗಂಟೆ ಹಂಗ್ ನೋಡದ್ನಿ ಮಳೆ ನಿಂತದ ಮಳೆ ನಿಂತಂದ್ರೆ ಕರ್ಸ ಲೇಬರ್ಗೆ ಇಲ್ಲ ಅಂದ್ರ ಇಲ್ಲ ರಜೆ ಹಾಕಿ ಬಿಡ್ತೀನಿ
ಹ್ಮ್ ಎಲ್ಲಿ ಬಿಜಾಪುರ್ ಮಾಡ್ಸ ಕುಂತೇನಣ್ಣ
ಹಾ ಬಿಜಾಪುರ ಆಲ್ಅವರ್ ಕರ್ನಾಟಕ ಎಲ್ಲಾ ಸುತ್ತ ತಿರ್ಗಾಡಿ ಮಾಡಿಸ್ತಿನಿ
ಹಾ ಹಾ ಎಷ್ಟು ಬುಳುತ್ತ ಅಣ್ಣ ಸ್ಯಾಲರಿ ಒಂದು ದಿನಕ್ಕ
ಒಂದಿನ ಸ್ಯಾಲರಿ ಅಂತಲ್ಲ ಅದು ನಾವು ಹೆಂಗ ಅದ್ ಹೆಂಗ ಜಾಗ ಎಷ್ಟ ಇರ್ತದ ಎಷ್ಟು ಟೖಲಿಸ್ ಬಂಡಿಗಳ ಇರ್ತದೆ ಎಷ್ಟು ಸ್ಕ್ವೇರ್ ಫೀಟ್ ಆಗ್ತದ ಅದ್ರ ಮೇಾಲ ಮಾಡ್ತೇ ನಾವು
ಆದದ್ರ ಒಂದ್ ದಿನಕ್ಕೆ ಎಷ್ಟ ಆಗ್ಬೋದಣ್ಣ ಅದೇ
ಹ್ಮ್ ಒಂದ್ ದಿನಕ್ಕೆ ಆಗ್ಬೋದು ಏನಿಲ್ಲಾಂದ್ರೆ ಇಪ್ಪತ್ ಸಾವಿರ ಇಪ್ಪತ್ತದ ಇಪ್ಪತ್ತದ ತನ ಆಗ್ಬೋದು ಹ ನಾವ್ ಅದ್ರಲ್ಲಿ ಎಲ್ಲಾ ಕ್ರಾಸ್ ಕಟ್ ಮಾಡ್ಬೇಕ ಎಲ್ಲಾ ಹ್ಮ್ ಎಲ್ಲಾ ಲೇಬರ್ಗೆಲ್ಲಾ ಕೊಡ್ಬೇಕು ಲೇಬರ್ ಒಂದ ಐದರು ಜನ ಇರ್ತ ಅವ್ರ ಒಳಗ ಮೀಸ ರ್ತಾರೆ ಮೇಸರಿಗೆ ದಿನ ಸಹ ರೂಪ ಕೊಡಬೇಕು ಲೇಬರ್ರಿಗೆ ದನ್ನ ಆರುೂರುೂಪಾಯಿರ್ತ್ತ ಅವ್ರಿಗೆ ಕೊಡಬೇಕು ಮತ್ತೆ ನಾವವು ಉಳಿಸೇಬೇಕು ಮತ್ತ ನಾಮಟ್ಟೆ ಹಾಕಿ ಇರ್ತಿವಿ ಕೆಲವೊಂದು ಸಾಮಾನುಗಳು ಇರ್ತಾವ ನಮ್ಮವು ಮಷೀನ್ ಗಳು ಮಷಿನ್ ಎಲ್ಲ ಕೆ ತೊಂದ್ರ ಮಾಡಿಸ್ಬೇಕು ಮೆಷನ್ ಆಯಿಲ್ ಅದು ಇದು ಅಲ್ಲಾ ಇದೆ ಅದ್ರ ಸುತ್ತನ ಎಲ್ಲ ಜಾಸ್ತಿ ಅಂದ್ರಕ್ಕೆ ನಾವು ಚೆನ್ನಾಗಿ ಡೆಡಿಕೇಟ್ಡ್ ಕೊಟ್ಟ ಕೆಲಸ ಮಾಡ್ ನದಾರಲ್ಲಿ ರಾಬ ಕಂಡಿತಾ ಕಜಣ್ಣಪ್ಪಾರ
ಹ್ಮ ಹಂಗೋಣ ಅದೇ ನಾವನು ಬಂದ್ರಾಯ್ತ ಅಂತ ಬಾ ಬಂದ್ರ ನಡೀತಲ್ಲಣ್ಣ ನಾನ್ ಕೆಲ್ಸಕ್ ಆಗಡೆ
ಇವನ್ ಕೆಲ್ಸಕ್ ಬಂದ್ರೆ ಬರ್ದ ಬರಗ ಮಾಡಿದ್ದೇನ್ ಕೆಲ್ಸಕ್ ನೀನು
ಹ್ಮ ಮತ್ತೆ ಚಛೊಲೋ ಇತ್ತಂದ್ರೆ ಬರ್ತ ಹಣನ್
ಹ್ಮ್ ಚಲೋಳ ನಾವೇ ಊಟ ಕೊಡ್ತೀವಿ ಮತ್ತ ಇರ ಹ್ಮ್ ಇರಕ್ಕ ವಸ್ತಿ ಇರ್ತ ವಸ್ತಿ ಅಂದ್ರೆ ಇಲ್ಲ ಇಲ್ಬೇಕಲ್ಲೇ ಇಲ್ಲಿ ಕೆಲ್ಸ ಮಾಡಿರ್ತ ಅಲ್ಲೇ ಮಕ್ಕ ಪಕ್ಕ
ಹ್ಮ ಎಲ್ಲಾ ಬೆಡ್ ಶೀಟ್ ವಚ್ಚಿಗಳದೆಲ್ಲ ನಾವವು ಕೊಡ್ತೀವಿ ಮೂರತ್ತು ಊಟ ಕೊಡ್ತೀವಿ ಅಲ್ಲಾ ನೀರಿಂದಾಗೆಲ್ಲ ನಮ್ ಕಡೆ ಆರ್ತದೆ ಹ್ಮ್ ಕೆಲ್ಸ ಮಾತ್ರ ಡೈಲಿ ಇರ್ತದೆ ಕೆಲ್ಸ
ಹಾ
ಹ ಡೈಲಿ ಬೆಳಿಗ್ಗೆ ಆರು ಗಂಟೆಯಿಂದ ಹ ಹನ್ನೆರಡು ಗಡೆ ಒ ಒಂದು ಶಿಫ್ಟ್ ಆಗ್ತದಾ
ಹ
ಮತ್ತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಲ್ಲ ನಿದು ಆರು ಗಂಟೆ ತನ
ಎರಡು ಇರ್ತಾವ ಮೂರ್ ಇರ್ತಾವಣ ಎರಡ್ ಶಿಫ್ಟ್ ಇರ್ತ
ಹಾ ಒಂದ್ ದಿನಕ್ಕೆ ದೀಡ್ ಶಿಫ್ಟ್ ಮಾಡ್ತೀವಿ ಒಂದ್ ಪಫುಲ್ ಶಿಫ್ಟ್ ಒಂದ್ ಆಫ ಶಿಫ್ಟ್
ಹಾ ಹಾ ಹಾ ಹೌದೆಯ
ಹ್ಮ ಯಾಕಂದ್ರೆ ಇವಾಗ ಕೆಲ್ಸ ಇವಾಗ ಬೇ ಬೇಸಿಗೆಲ್ಲ ಬೇಸ ದಿನದಲ್ಲಿ ಜನ ಜಾಸ್ತಿ ಮನೆಗೆ ಕಸೋದು ಅದ್ ಕಡಸೋದು ಮಾಡ್ತರ್ ಇರುವಾಗ
ಹಾ ಹೌದಾ
ಬೇಗ ಫಿನಿಶಿಂಗ್ ಮಾಡಿ ಕೊಡ್ಬೇಕಲ್ಲ ಅದ ಪ್ರೆಷರ್ ಅದ ಅದ್ರಲ್ಲಿ ಎಡ್ಗೆ ಬಿಟ್ಟು ಮಾಡಿ ಹೋಗಿ
ಹ್ಮ್ ನೀನು ಬಂದ್ರೆ ಸ್ಟಾರ್ಟಿಂಗ್ ನಿನ್ಗ ಫ್ರಿಸ್ಟ್ ಲೇಬರ್ ಕೆಲಸಡ್ಕತವಿ ಅದೇ ಸ್ಟೈಲ್ ಎತ್ಕೊಬರದು ಮಾಲ್ ಕಲ್ಸದು
ಹಾ ಆಮೇಲೆ ಪರ್ಫೆಕ್ಟ್ ಅದ್ಮಕ ನಮ್ಗ ಅದ್ ಮಾಡ
ಹ್ಮ್ ಅದನ್ನ ಹೆಂಗ ಸ್ಟೈಲ್ ಹೆಂಗ ಆಕ್ತಾರ ಹ ಮತ್ತೆ ಸಿಮೆಂಟ್ ಮೂಟೆ ಎತ್ತ ಎತ್ತಬೇಕು ಮತ್ತೆ ಹ ಕೆಮಿಕಲ್ ಬರ್ದ ಕೆಮಿಕಲ್ ಮಿಕ್ಸ್ ಮಾಡ್ಬೇಕು
ಹಾ
ಹ್ಮ್ ಈತರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸರ ಇದ್ರ ಬಗ್ಗೆ ನಾವೇ ಟ್ರೈನಿಂಗ್ ಕೊಡ್ಕಂತು ಕೆಲಸ ಮಾಡ್ಸ್ತಿದೀವಿ ಆಮೇಲೆ ಹ್ಮ ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳ ಆಮೇಲೆ ನೀನ್ ಮಾಡಂತ ಕೆಲ್ಸ ನೋಡ್ರಿನಿ ಕೆಲ್ಸ ಹೆಂಗ್ ಮಾಡ್ತ ಅಂತ ಅಂದ್ಬಿಟ್ಟು
ನಿನ್ನ ಬೆಹವಿರ್ ಮೇಲೆ ಇದು ಮಾಡ್ತಾರೆ
ಹ ನೀವ್ ಮಾಡ ಕೆಲ್ಸ ಮೇಲೆ ನಾವು ಪೇಮೆಂಟ್ ಚಾರ್ಜ್ ಮಾಡ್ತೀಯ ಹೆಂಗ್ ಕೊಡ್ಬೇಕ
ಹ್ಮ್ ಹ್ಮ್ ಹ್ಮ್ ಹೌದಾ
ಹೂನ್
ಅಂದ್ರೆ ದಿನಾ ಕೆಲ್ಸ ಇರುತ್ತಂದರು ಒಂದ್ ದಿನಾನು ಖಾಲಿ ಇರ್ಲ
ಹಾ ಡೇಲಿ ಕೆಲ್ಸ ನಮ್ದೇ ಎರಡ್ ಮೂರ್ ಕಡೆ ನಡೆದಿದೆ ಸೈಟ್ ಇವಾಗ ಕೆಲ್ಸ
ಹಾ ಹಾ
ಹ್ಮ್ ಆ ಕಡೆ ಲೇಬರ್ ಈ ಕಡೆ ಲೇಬರ್ ಮೈಂಟೈನ್ ಮಾಡ ತುಂಬಾ ಇದಾಗಿಬಿಟ್ಟೆನ್ನ ನಿಮಗೆ ಆ ತರ ಕೆಲ್ಸ ಎಷ್ಟ ಇಲ್ಲ ತೊಂದ್ಬಿಟ್ರೆ ನೀನು ಈ ಕಡೆ ಬಂದ್ಬಿಡು ಈ ಕಡೆ ನಿನ್ ಕೈಲಿ ಒಂದು ಮೋಟರ್ ಬೈಕ್ ಕೊಡ್ತ ಗಾಡಿ ಹ ಡೈಲಿ ಏನೆಲ್ಲ ಅವರು ಕೆಲ್ಸ ಮಾಡ್ರ ಸುಮ್ನೆ ನೋಡ್ಕೊಂತ ಹೋಗಿ ಅವರು ಕರೆಕ್ಟಗ ಕೆಲ್ಸ ಮಾಡ್ತಾರ ಎಲ್ಲ ಹಾ ಮತ್ತೆ ಅವ್ರ ಈಗ ಕರ್ಕೊಂಡ್ ಬರೋದು ಕರ್ಕೊಂಡ್ ಹೋಗ್ಬ ಬಿಡೋದು ಊಟ ತಂದ್ ಕೊಡೋದು ಟೀ ಕಾಫಿ
ಹ
ಹ ಈತರ ಆದ ಅವನ ಹತ್ರ ಯಾವ ಯಾವ ತರ ಕೆಲಸ ಯಾವ್ ತರ ಕೆಲಸ ಮಾಡ್ತೀಯಾ ಸ್ಟೈಲಿಶ್ ಕಲಿತಿಯಾ ಏನು ಈ ತರ ಮೇಲ್ ಮೇಲ್ ಮೇಲೆ ರಟ್ರೈಡರ್ ಕೆಲ್ಸ ಮಾಡ್ತೇವಿ
ನನ್ ಮೇಲೆ ಬಿಟ್ಟಿದ್ದುುವಾಗ
ಹಲೋ ಹಲೋ ಹಲೋ
ಇವಾಗ ಯಾವ್ತರ ಕೆಲ್ಸ ಮಾಡ್ತೇ ರೈಟರ್ ಕೆಲ್ಸ ಮಾಡ್ತಯ
ಅ ಅಣ್ಣ ಅದೇ ರೈಟ್ ಕೆಲ್ಸ ಮಾಡ್ತಾಂತ್ಣ
ಹ್ಮ್ ರೈಡರ್ ಕೆಲ್ಸ ಮಾಡಂಗಿತ್ತ ಅಂದ್ರ ಈ ಸ್ಟೈಲಿಶ್ ಕೆಲಸ ನೀನು ಕಲಿಯೋಕೆ ಆಗಲ್ಲ
ಹ
ಒಂದ್ ವೇಳೆ ಸೈಲಸ್ ಕೆಲ್ಸ ಕಲ್ತ ಅಂತಂದ್ರೆ ಒಂದ್ ಮೂರ್ನಾಲ್ಕಕ್ ತಿಂಗಳಲ್ಲೆ ನೀನು ಪರ್ಫೆಸ್ಟ್ ಆಗಿಬಿಡ್ತಿ ಆಮೇಲೆ ನೀನು ಸ್ವಂತ ಬೇರೆ ಕಡೆ ಕೆಲಸ ಇಟ್ಟ ಕೆಲ್ಸ ಇಸ ಮಾಡ ಮಾಡ್ಬೋದು ನ ನೀ.
ಹಾ ಇಲ್ಲಣ್ಣ ಈ ಸ್ಟಾರ್ಟಿಂಗ್ ಬಂದಿರ್ತ್ನಲ್ಲ ಬಂದಾಗ ಅದಂದ್ರ ಸ್ವಲ್.
ಏನಾಗುತ್ತೆ ಸ್ಟಾರ್ಟಿಂಗ್ ಬಂದಾಗ.
ಹಾ ಅಣ್ಣ ಹೇಳು.
ಹ್ಮ್. ಇವಾಗ ನೀನ್ ಏನ್ ಕೆಲ್ಸ ಮಾಡ್ತಿದೆ ಇವಾಗ.
ಅಲ್ಲಿಗ್ ಬಂದೆ ಅಂದ್ರ ಇದೇ ಮಾಡ್ತನನ್ ತೋಣ. ಅಷ್ಟು ಕಲೆಮಂತ ಆಮೇಲೆ ಅದ್ ಮಾಡಿದ್ರೆ ನಡತದೇನ್.
ಹ್ಮ್ ಅದೇ ಇವಾಗ. ಯಾಕಂದ್ರೆ ನಮಗೆ ವಕ್ ವರ್ಕ್ಲೌಟ್ ಜಾಸ್ತಿ ಬಡತಲ್ಲ ಇವಾಗ.
ಹಾ ಹಾ.
ಹ್ಮ್ ಇರೋದು ಎರ ಗಾಡಿಐತೆ ಬಯತು ಅವ್ರಿಗೆ ಎಲ್ಲ ಕರ್ಕೊಂಬರದ ಕರ್ಕೊಂತ ಬಿಡೋದು.
ಹ್ಮ್ ಹ್ಮ.
ಹ್ಮ್ ಜಾಸ್ತಿ ಜನ ಈ ಕಡೆ ನಮ್ ರಾಜ್ಯದವೆಲ್ಲ ಬೇರೆ ಬೇರೆ ರಾಜ್ಯದದಲ್ಲಿ ಅವ್ರ ಕೆಲಸ ಮಾಡಕ್ಕೆ ನಮ್ಮ್ ರಾಜ್ಯದ. ಜಾಸ್ತಿ ಜನ ಇಲ್ಲ.
ಹಾ ಹಾಂಗ್ಯಾ.
ಹ್ಮ ಹ ನಮ್ಮ್ ಕಡೆಯವ್ರನ್ನ ಯಾರೆಲ್ಲ.
ಹಾ ಹಾ.
ಅದಕೆ ನಮ್ಮ್ ಕಡೆ ಹ. ನಮ್ಮ್ ಕಡೆ ಯಾರನೋ ಒಬ್ಬರಣ ಜೈುತ್ತ ರೇ ಎಲ್ಲ ನಡ್ಕೊಂಡ ಹೋಗ್ . ಒತ್ತನ್ನು ತಳಂದ.
ಹ್ಮ ಸರಿ ತಗೋಣ ಬರ್ತಂತ ನಾನೇ ಇದು ಯಾವಾಗ ಬರ್ಬೇಕಣ್ಣ.
ಹ್ಮ್ನ್ ನಿನ್ ಯಾವಾಗಾದ್ರೂ ಬರ್ತೆ ನಾಳೆ ಆದರು ಬಂದ್ರೆ ನಡತೆ ಯಾವಾಗಾದ್ರೂ ಬಂದ್ರೆ ನಡೀತೆ. ಯಾಕಂದ್ರೆ ಕೆಲಸ ಇವಾಗ ಫುಲ್ ಜ್ವರ ಆಗಿ ನಡಿತ ಇದೆ ಕೆಲ್ಸ ಯಾವವುದೂ ಇವಾಗ. ಆ ಈಗ ರಜೆಲ್ಲ ಕೆಲ್ಸ ಇವಗ ನಸ ಸಂಡೆ ಕೂಡ ಕೆಲ್ಸ ಮಾಡಿಸತೀವಿ.
ಹಾ ಹಾ ಹೌದಣ್ಣ ಹಂಗಾದ್ರೆ ಇನ್ನೊಂದ ಎರಡ್ ಮೂರ್ ದಿನ ಬಿಟ್ಟ. ಮನೆಗ್ ಕೇಳ್ಕಂಡ್ ಬರ್ತನಂತಣ.
ಹ ಹ್ಮ ಅವರಿಗೆ ಪೇಮೆಂಟ್ ಮಾತ್ರ ವಾರ ವಾರ ಪೇ ಮಾಡಬೇಕು ಸೆಂಟ್ರಲ್ಲಿ.
ಹಾ ಹಾ ಹಾ ಹೌದ ಅಣ್ಣ.
ಹೂ.
ಹಾ ಅಣ್ಣ ಹಂಗಿತ್ತ ಅಂದ್ರ ಬರ್ತನಂತ ತಕೊ ವಾರ ವಾರ ಪೇಮೆಂಟ್ ಅಂದ್ರೆ.
ಊಟ ನೋಡಪ್ಪ ಊಟ ಬೆಳಿಗ್ಗೆ ನಾಷ್ಟ ಇರತ್ತ ಅಷ್ಟೇ.
ಹಾ ಹಾ.
ಬೆಳಿಗ್ಗೆ ನಾಷ್ಟ ಇರತ್ತ ಆಹ ಮಧ್ಯಾಹ್ನ ರೋಟ್ ಸಾಂಬಾರು ರೈಸ್ ಎರ. ತರ ಪಲ್ಯ ಇರುತ್ತ ಹ ಮತ್ತ ಮಧ್ಯಾಹ್ನ. ಆಯ್ತಾ ಇವಾಗ ಸಾಯಂಕಾಲ ಸ್ನಾಕ್ಸ್. ಕೊಡ್ಸ್ತೀವಿ ಚಾ. ಮತ್ತೆ ಬಿಸ್ಕಿಟ್ ಕೊಡಸ್ತೇವಿ. ಮತ್ತೆ ಏನಾದ್ರರು ಸ್ನಕ್ಸ್ ಇರ್ತ್ತಲ್ಲ. ಕೊಡತೇವಿ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಚಪಾತಿ ರೈಸ್. ಸಾಂಬಾರು ಮತ್ ವಾರದಲ್ಲಿ ಒಂದು ಒಂದ್ಕಿತ ಆಹ್. ಚಿಕನ್ ಮಾಡಿಸ್ತವಿ. ಹಾ ಒಳ್ಳೆ ಮನೆ ಊಟನೆೇ ಕೊಡ್ತೀವಿ.
ಹಾ ಹಾ ಸರಿ ಸರ ಅಣ್ಣ ಹಂಗಾರ ಮನ್ಗ ಕೇಳ್ಗಸಿ. ನನ್ ನಿನಗೆ ಫೋನ್ ಹಚ್ಚಿಹೇಳ್ತೆನ್ ತಕೊಣ್ಣ ಬರೋ ದಿನ ಎರಡು ಮೂರು ದಿನ ಆತದ. ಮನೆಗೆ ಎಲ್ಲಾ ಕೇಳ್ಕೊಂಡು ಫೋನ್ .
ಆಯ್ತಾಯ್ತು ಸರಿತ
ಸರಿ ಅಣ್ಣ. ಹ ವಿ ಸಾರ